ನಾಳೆ ಹೆಂಗ ತೋರ್ಸ್ತದ್ಲ ಅದ
ಇವತ್ ಸಬ್ಮಿಟ್ ನೋಡದ್ರೆ ಕಾಲ್ ಎಲ್ಲ ಚೆಕ್ ಆಗ್ತದಂತೆ
ಒಂದ್ ದಿನ ತೊ ಅಂತ ನಾನ್ ಚೆಕ್ ಮಾಡಕ
ಏನಪ್ಪಾ ಹೇಳಲ್ಲವ ನನಗೂ ಗೊತ್ತಿಲ್ಲ
ಮತ್ತೆ ಕೌಂಟ್ ಹತದಲ್ಲಿ ಅದು ಒಂದ ಆಗ್ಯದಂತ
ಕೌಂಟ್ ಆಗ್ತದ ಟಾಸ್ಕ್ದ ಕೌಂಟ್ ಆಗ್ತದದು ಅಂದ್ರ ಈಗ್ಲನ್ ಚಕ್ಗಿ ನಾಳೆ ತೋರ್ತು ರಿಸಲ್ಟ್ ಆಗ್ಯಾರ
ಹಂಗ
ಹ್ಮ್ ಹದು
ಏನಾರ್ರ ಬೇರೆ ತರ ಮಾತಾಡ ಮೇಳ ಹೆಂಗ ಮಾತಾಡೋದ್ ಹೇಳು
ಅವ ಭಾಷೆ ಮಾತಾಡೋಣ
ಬೆಂಗ್ಳೂರು ಭಾಷೆ ನಾವು ಟ್ರೈ ಮಾಡು
ಯಾವ ಭಾಷೆ ಬರಲ್ಲವ ನಮ್ ಉತ್ತರ ಕನ್ನಡ ಭಾಷೆ ಬಿಟ್ರೆ
ಎಲ್ಲ ಟ್ರ ಮಾಡಿಟ್ರೈ ಮಾಡ ಮೇಡ್
ಯಾವ ತರ
ಬೆಂ್ಳೂರು ಮೈಸೂರು ಭಾಷೆ ಮಾತಾಡ ಹೌ
ಎಲ್ಲ ಆಗಲ್ಲ ಕಣೋ ನಮ್ಗೆ ಅವನ್ನಲ್ಲಾ ಬಿಟ್ ಬಿಡ ಗಣ ಬೇಡ ಗಣವ ಈನ
ಹೌ ನಮ್ ಕಿರ ಮಾತಾಡ್ತಾರಲ್ಲ ಹೋಗುವ ಮಾತಾಡ ಮನಿಗೆ
ಹ ಇಲ್ಲಮ್ಮ ಚಾ ಆಗ ಅಲ್ಲ ಕೊಡುವದು
ಇಲ್ಲವ ಸೀನಿಯರ್ ಎಕ್ಸಾಮ್ದ ಒ್ರಗ್ ಹೋಗ್ಯನ
ಹ್ಮ
ಊರ್ ಹೋಗನ ಕಬಾಡ್ ಕೀಲಿ ಹಾಕ್ಲಾರ ಮ್ಯಾಕ್ ಬಕ್ಕ ಇಟ್ಟೋಗ್ಯನ ಏನ್ ಮಾಡುವಪ್ಪ ಎಂಥವರಿಗೆ
ಎಷಳ
ಇಲ್ಲ ಯಾರದನ್ನ ಕೀ ತಗೊಂಡು ಕೀ ಅದನ್ನ ತಗೊಂಡ ಹೋಗಬೇಕ ಇಿಲ್ಲ ಬೇಗನೆ ಅದೇಜ ಅದು
ಹ ಹ ಅಲ್ಟಿಮೇಟ್ ಆರಪ್ಪಾ ಸಂಂತೆ ಹ್ಯಾಕಿಂಗ್ ಕೋಡಿಂಗ್ ಏನಾರರು ಬರ್ತದ
ಹ ಪಾಸಸ್ ಗಗದಗೋದ್ರೆ ನೀನ್ ಯಾಕೆಂಗ ಕೊಡಿನ್ಬೋದು
ವೆಬ್ಸೈಟ್ ಅಲ್ಲಿ ಓಪನ್ ಮಾಡಕ್ ಬರ್ತದಿಲ್ಲಾ
ಹಾ ಬರ್ತ
ವೆಬ್ಸೈಟ್ ಹೋಗಪಮಡೋಕ್ಕ.
ಯಾವೆಬ್ಸೈಟ್.
ಹಂಗಲ್ಲೇ ಹೊ ಹೊಸ ವೆಬ್ಸೈಟ್ ಚಲು ಮಾಡ್ಬೇಕಂದ್ರ.
ಒಂದ ಕ್ರಿಯೇಟ್ ಮಾಡದ. ಅದೇಯ್ ಕ್ರಿಯೇಟ್ ಮಾಡ ಕೋಡಿಂಗ್ ಮಾಡ್ಬೇಕ್ ತಮ್ಮ.
ಕೋಡಿಂಗ್ ಮಾಡ್ಬೇಕಾನ.
ಹಾ ನೀನೊಂದು ಯಾವ್ದಾರ ಬ್ಯಾಕೆಂಡ್. ಫ್ರಂಟ್ ಹ್ಯಾಂಡ್ ಇಲ್ಲ ಬ್ಯಾಕೆಂಡ್ ಡೆವಲಪರ್ ಇದು ಡೆವಲಪ್ ಮಾಡ್ಬೇಕು ಒಂದು ವೆಬ್.
ಮತ್ ಅದೇ ಕೇಳಕ.
ಅದಕ್ಕ ಟೂರ್ಸ್ಗಳು ಜ ಜಾಯಿನ್ ಮಾಡಬೇಕು. ಟೂಲ್ಸ್ಗಳು ಜಾಯಿನ್ ಮಾಡಿ ನೀನು ಒಂದು. ಈಸರ್ ಇಂಟರ್ಫೇಸ್ ಕ್ರಿಯೇಟ್ ಮಾಡ್ಬೇಕಲ್ಲ ಬಾಳ ಸ ಕಷ್ಟವು.
ಕಖಲೀಬಾ ಕ್ಲಸ್ ಅಂತ ಬಾಳ ಯೂಸ್ಫುಲ್ ಸ್ಕಿಲ್ ಆತವು.
ಕಲಿಬೇಕು ಕಲಿಬೇಕು ಮತೆ ನಮ್ದ ಅದೇ ಕೋರ್ಸ್ ಆದದ ಏನ್ ಮಾಡ್ತತಿ.
ಮದ ಅದೇ ಹೇಳಕತಿಲ್ಲ ಡಿಗ್ರಿ ನಿಮ ಮಕ್ ಬಂದ ನಿಮ್ದ ಕಲೆಲ್ಲ ಆಗಿರಿ ನೀವಂತ.
ಇಂಜಿನಿಯರಿಂಗ್ ಕೂಡ ಕಲಿವಲ್ರಿ ಇಲ್ಲಿ ನಾವೇನ್ ಕಲ್ತೇರ್ ಮೇಡಮ್. ಅ ಕ ಲೇಪಟಾಪ ಬೇ ಕ ಪರ್ಸನಲ್ ಲೇಪಟೋಪ ಹೋಗ ಅಷ್ಟು
ತಗ ನೀಿಯನ್ ಕಡಿಮೆ ಆ ಮಗಾನ
ಹಗ ಮನ್ಯಾಗ ಕೊರ್ಸ್ಬೇಕಲ್ಲ ಬಾ
ಹ್ ಕೊಡಸ್ತಾರೆ ಯಾಕ ಕೊಡ ಸ್ವಲ್ಪ
ಏ ಮನೆ ಕೊಡಲ್ಲ ಕೆ ಬಾಸ್ ಇಲ್ ನಮ್ಗೆ
ತ್ತ
ಅವ್ರು ಪೊಡಸೋರ್ ತಕ್ಕಕ ಆದ್ರ ಮಾಡ ತಕ್ಕ ನಮ್ದ ರಿಸಲ್ಟ್ ಇರಬೇಕು ತರ ಏ ನಮ್ ಮನ್ಸ ಇರಲ್ಲ ಕೇಳದಿಂದಡೆ
ಹ
ಹೌಗಲ್ಲ
ಕಲಿಬೇಕಕ್ಲ ನೀನು ಕಲ್ತ್ ಭಾರಿ ಆತದ
ಅದ ಯಕ ನೀನ್ ಡಾಕ್ಟರ್ಫೀಲ್ಡ್ ಬಿಟ್ಟು ಇದಾಗ ಬರಾಗೈತಲ್ಲ
ಕೇಳಳ್ಬೇಕಕ್ ಆಗ್ತದಲ್ಲೇ ನೀಗ್ ನೋಡ ನೀನ್ ನನ್ಗ್ ಗೊತ್ತದ ನೀನ್ ಬೈಲ್ ನಿನ್ಗ್ ಬರ್ತದ ಈಗ ವೆಬ್ಸೈಟ್ಗೆ ಯಾಕಂದ್ರ ನನಗ್ ಏನಾರ್ ತಲಯಗ್ ಒಂದ ಐಡಿಯಾ ಬ ಅಂತ ನೀನ್ ಹೇಳಕ್ ಬರ್ತದ
ಹಾ ಅಲ್ಲಿ ಏನ ಅದ ಯಾವ್ದದ್ರಾಗ ಐತಲ್ಲ ವಬ್ಸೈಟ್ ಬಂದ ಹಾಕದ ಹಂಗ ಅಂತ ಹೇಳಿ ರೋಡ್ ರೋಡ ನಿಂತಿರ್ತ ನೋ
ಹಾ
ಹಂಗಾ ತಂದ ಮನೆೆವರ
ನೀವಣ ಬರಕ್ ಹಂಗತ್ ನಿನ್ಗ್ ಬರದಲ್ಲ ಅಂತ ಹೇಳ್ತರ್ ನೀವ್ನ
ಬರದೆಲ್ಲ ಕಲ್ತ್ರು ಅದೇ ಆದಪ್ಪಾ ಅಂತ ಹೇಳಕತ್ತಿನಿ
ಕಲ್ತ್ರನ ಏನಾರ ಹಿಂಗ್ ಮಾಡೋದು ಯೂಸ್ ಆತವಲ್ಲಾ
ಆ
ನೀ ಏನೋ ಒಂದ್ ಬಿಸ್ನೆಸ್ ಹಾಕಿದೆ ವೆಬ್ಸೈಟ್ಗೆ ಮಾಡಕ್ ಬ ಮಂದಿ ಕೇಳೋದರಲ್ಲ ನೀನೇ ಆಗ್ತಿದ್ ನೀನೇ ಮಾಡ್ತಿದ್ದಲ್ಲ ಅದಕ್ಕ
ಹ್ಮ್
ಮತ್ತೆ
ಅಲ್ಲ ಅದು ವೆಬ್ಸೈಟು ಪಾಪ್ಲರ್ ಆಗ್ಲಿಲ್ಲ ಅಂದ್ರನು ಮಾಡಿ ಏನ್ ಪ್ರಯೋಜನಪ್ಪ ಅದ್ರಲ್ಲೇನ್ ದುಡ್ಡ ಬರಲ್ಲ
ಹಾ ತ
ಹೆಂಗಾದವಲ್ಲಿ ಎಷ್ಟೋ ಆಗಿಲ್ಲ ಈಗ ಅವನ ಅವು ಇವು ಪಿ ಐ ಐ ಡಿ ಯು ಪಿ ಐ ಟ್ರಾನ್ಸಾಕ್ಷನ್ ಆ್ಯಪ್ಗಳು ಎಷ್ಟಾವ
ಯ ಎಲ್ಲಲ್ಲಿ ಆಥ
ಅಣದು ಅಲ್ಲಿ ಒಟ್ಟಿಗೆ ಪುಟ್ಟ ಬರದು ಎಲ್ಲ ಹುಡಿಗಲ್ಲ ಹುಡುಕಾನ ಬಾರೊ ಎಲೆ ಸಂತೆಗ್ ಯಾರ್ದಾಗ್ ಫೋನ್ ಹಚ್ಚಿದ್ಲೆ ಶಾಂಟ ಅವ್ರ್ ನೌನ್ ಹುಡುಗಿ ಪೋಟೋ ಕಾಣಕತದ್ ನಿಂಗ್ ಅದ್ರಾಗ
ಒಯ್ತು ಬಿಡುವ ನಿನ್ನ ಏನಂದ ಹೇಳಿನ ಈಗ
ಹುಡುಗಿ ಫೋಟೋ ಕಾಡಕತ್ತದಲಿ ಅದ್ರಾಗ ಹಿದ್ರೆ ಬಾಳ ದಿನ ಬರಲ್ಲಂತಲ್ಲ ಗೊತ್ತಾಗ ಇಲ್ಲ ಅದು ಒಂದ ಇ ನ ನೀ ಏನ್ ಹೇಳ್ಬೇಕ ನೀ ಇವ್ರಿಗೆ
ಲೇ ಹೋಯ್ತ್ ನೋಡ ಆಯ್ತ್ ಕಾಲ ಆಯ್ತ
ಸತ್ಯನು ಒಂದು ಸತಿ ಅಂದಿಲ್ಲ ಒಂದ ಸತಿ ಅಂದಿರ್ ಗೊತ್ತಾಗಿಲ್ತವಾ ಹ್ಮ್ ಆಹ್ಹ್ ಯಾ ನಾ ಏನ್ ಹೇಳಿದ್ ಯುಜ್ ಮಾಡಿದ್ಯ ವಂದೇ ವಂದೇ ಶಬ್ದ ಯೂಸ್
ಇಲ್ಲಿ ಎರಡ್ ಯೂಸ್ ಮಾಡುದ್ನಿ ಪುಲ್ಸ ಎರಡು ಯೂಸ್ ಮಾಡುದ್ರ್ ಹಾ ಏ ಬಾಯಿನ ತೊಲ್ಗೆ ತಡಲಲ್ಲೇ ನಿನ್ದು
ನಿಮ್ಗ ಮತ್ತೆ ಬರ್ತತ್ತ ನಿಂತ ನೋಳಗ
ಹ ಏನಂಗ ನೀ ಬಾಬೆ ಬಾಗೇ ಗೌಡ್ರು
ಹ
ಮ್ಮ್
ಮಾಡ ಮಂತಿಗ
ಏನೇನಪ್ಪಾ ಹಿಡಿಸಿ್ಬಟ್ಟೆ ಏನಂದ್ರ ಆಧಾರ್ ಆಗಡೆೇ ಮಾತಾಡಿದ್ರುನು ಡೌಟೆ ಬಂತು ನನ್ ಡೌಟ್ ಯಾವ್ದದು ಹಾಗದು
ಪಟ್ಟಂದ ಗೊತ್ತದ್ರ ಪಾಡ್ ಆತದಪ್ಪ ಅವ
ಹ್ಮ್ ನಾಳೆಗೋಷ ಮತ್ತಾಗ
ಏನ್ ಹೇಳ್ಬೇಕ ಕೇಳ ನಾನೀಗ
ಯಾರ್ಲೇ ನೀನು ಮತ್ತ ಅವ್ರ ಇವ್ರು ಕೂಡ ಮಾತಾಡಿದ ಅಂತಲ್ಲ ಎಲ್ಲ ಚಲೋನನೆ
ರಾಮೇ ಹೇಳೇನಾ ಏ ತಡಿ ತಡಿ ತಡಿ ಅ ನಾವ್ ಹಿಂಗ
ಹ್ಮ್್ಮ ಏನ್ ತಡಿಯ ಮಾಗ ನಿನ್ ಮಾನ್ನದ್ರಾಗ ಮಾತಾಡ್ಬಿಡ್ತಿದ ಮಗನಿ
ಎಲ್ಲ ಬಡ ಬಡ ಮೇಂಗತ್ ಅ ಈಗ ಹೆಂಗಿಲ್ಲ ಕಲಲ ಸಂತೆ
ಕಲೆಮ್ ಕಲೆಮ್ ನಂದುು ಅದೇ ಅದ ಏಮ್ ಕಲಿಬೇಕಂತ
ಕಲ್ತ್ರ ಬಾಳ ಇತತ್ಲಾ ನಿಂಗಾಗ ಅದ ಹೇಳೇನ ಕರಲ ಅಂತ
ಎಲ್ಲಿ ಯಾವಾಗ ಫೋನ್ಸ್ತಾನಾನ ಹ ಅದಲ್ಲೇ ಈಗ ಇನ್ ಕಾಲೇಜಾಗ ಏನ್ ಕಲ್ಸಲ್ತಮ್ಮ ಕಡೆ ನಾವು ಆನ್ಲೈನ್ ಕೋಸ್ ತಗೊಂಡ ಕಲಿಬೇಕ ಅದು
ಹ್ಮ್ ಏನ ಮಾಡ್ರಿ ಒಟ
ಹ್ಮನ್
ಈಗಏನಾರ ಏನಾರ ಮಾಡ್ರಿಏ ಐದ್ಮಿಷ ಮಾತಾಡ್ಬೇಕಕ್ ಹಂಗಾರ
ಎಷ್ಟ್ ನಿಮಿಷ ಐತ್ರಿ
ಆ ಅೋಳ ನಿಮಿಷಯ
ಗಸನ
ಹ ಹ
ನನ್ಗ ನ್ ಡೌಟ್ ನೀನ್ ಕೂಡ ಮಾತಾಡಿದ ಕಲ್ಗಳು ಎರಡು ಬರೋ ಡೌಟ್
ಒಂದ ಆಚದ ಒಂದ ಹಚದ ಹಾ
ಹ್ಮ್
ಹೋದ್ರಿಬ್ಬ್ರದು ಒಲ ಆಗ್ಲ ನೋಡ
ಹ ಹ ಹಾ
ಮಳಿ
ಮಳೆ ಬಂತವತ್ ಸ್ವಲ್ಪ ನೋಡದಣ ಸ ಈ ನೋ ಹ
ಪಂತ್ ಮಳೆ
ಮಳೆ ಬಂದಂತ್ ನಿಂಬಲ್ಲಿ
ನಂಬ ಮಾಡಾಗ ಅ ಸ್ವಲ್ಪಂದು ಕಂಡು ಕಂಡು ಕಂಡು ಅವಷ್ಟ ಚೂಪ್ ಬರವಾರಲ್ಲ ಅಪ್ಪ ಹೆಂಗ ಫ್ಲಾಟ್ ಬರಬೇಕು
ಹ್ಮ್
ಹ ಜಿಮ್ಮಿಗೆ ಹೋ್ತಾನ ಬಾಡಿ ತೋರ್ಸಕತನ ನಾ ಎಲ್ಲಾ ಸಿಗ್ರಟ್ ಇಲ್ಲಲ್ಲ ಫ್ಲಾಟ್ ಬರ ನ್ನೆನ ಡಿಯಾರಕ್ಕ ನೀನು ಹುಡುಗಿತ ಅವ್ನಿಗೆ ಕೊಡ್ತನ್ ಮಾತಾರ ಆಡ ಅವನು ಅವನು ಏನೋ ಸರ್ ಆದ್ಮೇಲೆ ಸ್ವಂತ ಿನ ಅಧಿಕಾರಲ್ಲ ನಾನುನು ಹಡುಿ ಮಾಡಾರ ನೀ ಹುಡುಗಿ ಮಾಡ ನೋ ಮುದ್ ನೀನ್ ಅಲ್ಲಿ ತೋರ್ತಾ ಇತ್ ನೋಡ ಹುಡುಗಿ ಅಂತ ಅವ ಅದಟಾಲ್ಲ ಡಿೀಪ್ಯಾಮ
ಯಸಲಲ್ಲಿ ಯತ್ನಾಗ ಹೆಂಗ್ ಬರ್ತದ
ಸುಮ್ಮನೆ ಇವ್ರರು ಹೇಳಕತಿನ ಇವ್ರಿಗೆ ಒಂದ್ೋದು
ಅದವಯ್ತ ಬಿಡ ನೀನ್ ಲೇ ಯಾವನ್ಲೇ ನಿನ್
ಕಟ್ ಮಾಡಡ್ಲ ಪೋರ್ ಸುಮ್ಮ
ಹ ಎಲ್ಲಿ ತಡಿ ತಡಿ
ಹೌ ಮುಂದಿಂಗ್ ಚೂಕ್ ಪಪ್ಪಕ್ ಬಂದ ಮಲಿ ಬಂದಂಗ ಫ್ಲಾಟ್ಲಿಂಗ್ ಚಷ್ಟಟ್ ಹೆಂಗ್ವರಗ್ ಗೊತ್ತಾನ
ಲೇ ನಿನ್ ಯಾವನಲ್ಲೇ
ಹ
ಮಸ್ತ ಬೇರೆ ಬೇರೆ ಬೇರೆ ಬೇರೆ ಹೊಲ್ಸ ಹೊಲ್ಸ ಮಾತಾಡ್ತಾ ನನ್ ಮಗ ಬೇ ಬೇರೆ ನಿಮ್ ಊ ರಿಮಿ ಸ್ಟಡಿ
ತಳದೇ ತಳ್ದ ತಳ್ದ ಹೇಳೆ ಕರೆಕ್ಟ್ ಐತಿಲ್ಲ ಹೋಗ ನಾಳೆ ತಲ್ಲಪ್ಸಿತಿ ಒಂತ ಕೊಟ್ಟ ಕಳಸ್ತಾರ ನೀನು
ಹ್ಮ್
ಹಡು ಅಂದ್ರೆ ಸಾಕು ಮಾಡ್ಕೊ ಸಾಕರ್ರ್ರ್
ಹೊಯ್ತು ಎಲ್ಲಾ ಹೊಯ್ತು ಪ್ರಷಾಯ್ತು ಪೂರಾ ಎಲ್ಲಾ ಕೇಳ್ತಿದ್ರು
ಹ ಕೇಳ್ತಾರು ಹುಂ ಹು ಹ ಹೊದ್ರೆ ಹೊಗ್ಲಿ ಬಿಡ ಮತ್ತೆ ಏನ್ ಮಾಡ್ತೀಯ ಹೇಳ್
ಇಲ್ಲ ಅ್ರೆ ನೀನ್ ಪ್ರಶ್ನೆದ ನಾನ ತಂಗ ಸತ
ನನ್ ಪ್ರಶಣ ಇದನ ಅಲ್ಲ
ಆಾಂ
ನಂದೇ ಫಸ್ನ ದಿನ ಅದು
ಅದೇ ಆತ್ ನೀ ಇಬರ್ದು ಪ್ರಶ್ನೆ ದಿನ ಹಯ್ತಾರಪ್ಪಾ ಅಂತ
ಏನ್ ಮಾಡುವ ಕೇಳೆ ಈಗ ಎಲ್ಲಾರು ಐಸೋಲೇಟೆಡ್ ಪ್ಲೇಸ್ಗೆ ಹೋಗ್ಬೇಕತದ ನ ಪೂರ
ಪುರ ಆ್ತ ಇಲ್ಲ ಅಂದ್ರ ಸುಮ್ ಒ್ ಯಾವ್ದನ ಒಂದು ಬುಕ್ ತಗದ ದ್ಕ ಅಂತ ಕುಂದ್ಡ್ಡಬೇಕು ನ
ಹ್ಮ್ ಹಾಗಗೆ ಮಾಡ್ಬೇಕಕ್ ಆತದ ಹ್ಮ ನೀ ಹಂಗೆ ಮಾಡ್ಲ ಸಂಂತೆ ನಾಳೆ ಫೋನ್ ಹಸನನಗ ಕೋಡಿಂಗ್ ಬುಕ್ಸ್ ತೆಗಿ ಇದು ಹಂಗ್ ಮಾಡಕ ಹಂಗ ಮಾಡಕ ಅಂತ ನನ್ ಯಾವ ಕ ಕೊಡು
ಹ್ಮ್ ಎಕ್ಸಾಮ್ ಅತ ನ ಓದ್ಬೇಕಕ್ ನಾ ಇನ್ನ
ಹ ನಾನ್ ಸುಮ್ಮ್ ಹೂವ ಅಂತೀನಿ ಯಾಗ್ ಗೊತ್ತತಾನ ಆಾಗ ಹೂವ ಅನ್ಬೇಕಾರ ಹಿಂಗ ಅಲ್ಲಾ ಅಂಗಲ್ಲ
ಹಾ
ಕಕ
ತಮಸ ಅಲ್ಲೇ ಬೇರೆ ಟೈಮಿಗೆ ಮಾತಾಡ್ಬೇಕಾದ್ರ ಇಪ್ಪತ್ತ ಇಪ್ಪತ್ವ ಒಂದೊ ತಾಸ ಹೆಂಗೋತ್ತು ಗೊತ್ತಾಗಲ್ಲ ಇಲ್ಲತ್ತು ನಿಮಿಷ ಹೋಗಾಗ
ಅಲ್ಲಿ ಒಬ್ರಗೊಬರು ಕಾಡಸ್ತಿರ್ತಿೀವಿ ಅದ ಹೇಳಲ್ಲ ನೀ ನಿನ್ ಕತಿ ಹೇಳಕ್ ಚಲು ಮಾಡನ ಹೇಳ್ತನ್ ನ ಹಾ ನೀನ್ ಹೇಳ್ಲ್ ಪಷ್ಟ್ ಅವ್ನು ಹೇಳ್ತಾನೆ ಆ ಮೇಲೆ ಈಟಿ ನೀ ಒಟ್ಟ ಕಘಟಿ ನೋಡ ಹೇಳ್ಬೇಕುಟ ಅದೇ ಅದೇ ನೋಡ್ರಿನ್ಲ ಮಾತ ಎಷ್ಟು ಇಬ್ರು ಕೂಡ ಮಾತಾಡ್ಲ ಸತ್ತಲ್ಲಯ್ ಏನ್ ಮಾತಾಡಿದರ ಉಪಯೋಗ ಸತ್ತ ಅದು
ಹ
ಹುಡುಗರು ಬಂದ ಹಂಗೆ ಮಾಡ್ತಾವಪ್ಪಾ
ಹ ಹ
ಹಾ ಹಾ
ಯಾವಾಗಡೆೇ ಹಂಗೆ ಮಾಡ್ರ ಲಾಸ್ಟ್ ಎರಡ್ ನಿಮಿಷ ಇದ್ದಾಗ
ಮದಲ್ಂತ ಹಂಗೆ ಆಗ್ಯ್ ಫಸ್ಟ್ಲಿಂತ ಹಂಗೆ ಆದ್ ಬಿಡು
ಹ್ಮ ಹ್ಮ
ಹಾ ಹ್ಮ ಹೆಂಗೆ ಮಾಡ್ಬೇಕ ಒಂದ್ ಬುಕ್ ತಗೋಂತಿನಿ ಓದಕಂತ ಕುೂಡತಿನ ಇರ
ಹ್ಮ್
ಅಷ್ಟೇ ಮಾಡ್ಬೇಕಲ್ಲ.
ಮತ್ತ
ಬತ್ತ ನೋಡ ಮಗ ಹೆಂಗ ಬಿಟ್ಟನ ಕಲ್ ಬಿಟ್ಟಂಗ
ಹನ್ನೆಡ ನಿಮಷ ಆಯ